ನಮಸ್ಕಾರ ಆರಾಮಿದ್ದೀರಾ?
ಆರಾಮಿದ್ದೀನಿ ನೀವ್ ಆರಾಮ?
ಹಾ ನಾವ್ ಆರಾಮಿದ್ದೇವಿ. ನಮ್ಮೆಸರು ಅನುಷ ಅಂತ ನಿಮ್ ಹೆಸರು?
ನನ್ ಹೆಸರು ಸಿಂಧುಜಾ ಅಂತ ಎಲ್ಲಿಂದ ಮಾತಾಡ್ ತಿರದ್ ನೀವು?
ನಾವ್ ಮಾತಾಡದು ಬೆಂಗ್ಳೂರಿನಿಂದ, ನೀವು? ಹೌದಾ?
ಊಟ ಮಾಡುದ್ರ?
ಹಾಂ ಆಯ್ತು ನಿಮ್ದಾಯ್ತ?
ಹಾಂ ಆಯ್ತು ಏನ್ ಮಾಡಿದ್ರಿ?
ಅನ್ನ ಚಾರು
ಊರಿಗ್ ಹೋಗಿದ್ರಾ ಎಲ್ಲಾದ್ರೂ?
ಇಲ್ಲ ಊರ್ಗ್ ಏನ್ ಹೋಗಿಲ್ಲ ಎಕ್ಸಾಮ್ಸ್ ಇದೆ, ಅದ್ ಮುಗಿಸ್ಕೊಂಡ್ ಹೋಗ್ಬೇಕ ಅನ್ಕನಕತಿವಿ
ಹೌದಾ ನಾವು ಇವತ್ತು ಟೊಮೊಟೊ ಗೊಜ್ಜು ಅನ್ನ ಮಾಡಿದ್ರು.
ಹೌದಾ ಚಲೋ ಆಯ್ತ ಮತ್ತೆ? ಹ್ಮ್
ನೀವು ಅನ್ನಸಾರಂದ್ರಲ್ಲ?
ಹಾಂ ಅನ್ನ ಸಾರು ಏನೊ ತಿನ್ಬೇಕಷ್ಟೆ, ಇದು ಬೆಂಡೆಸಾರು ಬೆಂಡೆ ಸಾರು ಹ್ಮ್
ಇಷ್ಟ ಆಯ್ತಾ?
ಇಷ್ಟ ಆಗೈತು ಹಂಗೆ ತಿನ್ಬೇಕು ಅಷ್ಟೆ ಮತ್ತೆ ಮತ್ತೆ ಮುಂಜಾನೆ ತಿಂಡಿಗ್ ಏನ್ ಮಾಡಿದ್ರು?
ಇಲ್ಲಿ ಪಲಾವ್ ಮಾಡಿದ್ರು ನಮ್ಮಾಸ್ ನಾವ್ ಹಾಸ್ಟ್ಲಲ್ ಇರೋದು.
ಹೌದಾ ಚೆನ್ನಾಗಿತ್ತು ಮತ್ತೆ ತಿಂದೇನು
ಹಾಂ ಸ್ವಲ್ಪನೇ ತಿಂದ್ವಿ ಚೆನ್ನಾಗಿರ್ಲಿಲ್ಲ.
ಹ್ಮ್ ಅದೊಂದು ಇವತ್ ಭಾನುವಾರ ಅಲ್ಲ ಮ ಮುಂಜಾನೆ ಎದ್ದೋಳುಕು ಆಗಲ್ಲ ತಾನೇ ಹೊಶ್ಲಾರ್ಸು.
ಹ ಎದ್ದಿಲ್ಲ ಲೇಟ್ ಆಗ್ ಬಂದ್ವಿ.
ಹ್ಮ್
ನೀವು.
ನಾವು ಅಷ್ಟೇ ಮುಂಜಾನೆ ಏನ್ ತಿಂದಿಲ್ಲ. ಮದಾ ನನ್ ಅದ್ ತಿನದು.
ಹ್ಮ್
ಹ್ಮ್
ಅಕ್ಕ ನಿಮ್ಗ್ ಅಡ್ಗೆ ಮಾಡಕ್ ಬರುತ್ತಾ.
ಸ್ವಲ್ಪ್ ಸ್ವಪ್ ಬರ್ತತ್ ಅಷ್ಟೆ ಅಷ್ಟು ಬರಲ್ಲ ಮ್ಯಾಗಿ ಚಪಾತಿ ದೋಸಾ. ಇಂತವು. ತಿಂಡಿಗಳ್ ಮಾಡಕ್ ಬರ್ತತ್ ಅಷ್ಟೇ ಊಟ ಮಾಡಕ್ ಬರಲ್ಲ.
ಹೌದಾ.
ಹ್ಮ್ ಹು ದೋಸಾ ಮಾಡಕ್ ಬರ್ತತ್ತೆ. ನಿಮಿಗ್ ದೋಸ ಇಷ್ಟನ.
ಹಾ ನನ್ ಫೇವ್ರೇಟ್.
ಹೌದಾ ಅದ್ರಲ್ ಜೊತೆ ಏಲ್ ತಿಂತೀರಿ. ಹ್ಮ್ ಪಲ್ಯ ಚಲೋ ಇರ್ತೈತಿ ಹ ನನಗ್ ಇಷ್ಟ ಆಲೂಗಡ್ಡೆ ಕುರ್ಮಾ. ಮಸಾಲ ದೋಸೆ ಇಷ್ ಟ ಜಾಸ್ತಿ. ಸ್ಪೈಸಿ ಸ್ಪೈಸಿ ಆಗಿ.
ಹಾ ಹಜ್ ಚೆನ್ನಾಗಿರುತ್ತಲ್ಲ ಹಾ ಮತ್ತೆ ಏನ್ ಪಲ್ಯ ಇಷ್ಟ ಅದ್ರ ಜೊತೆ.
ತ್ತೆ ನನಿಗ ಸಾಂಬಾರು. ಇಲ್ಲಂದೆ ಚಟ್ನಿ ಇಲ್ಲಂದೆ ಆಲೂಗಡ್ಡೆ. ಕರಿ. ಹ್ಮ್ ಇನ್ನ ಏನಾದ್ರು ಪ್ಲಾನ್ಸ್ ಮಾಡಿದ್ರ.
ಹಾ ಈಗ ಟ್ರಿಪ್ ಹೋಗ್ಬೇಕ್ ಅನ್ಕೊಂಡಿದೀವಿ. ನಾವು ದುದ್ ಸಾಗರ್ ಅಂ ಕೊಂಡಿದೀನಿ ಅ ಎಕ್ಸಾಮ್ಸ್ ಹ ಎಕ್ಸಾಮ್ಸ್ ಅದ್ಮೇಲ್ ಅಮೇಲೆ ಹೋಗ್ಬೇಕು ಅನ್ಕೊಂಡಿದೀವಿ ಮುಂದಿನ ತಿಂಗ್ಳಿ ಇನ್ನು ಎಕ್ಸಾಮ್ಸು. ಮುಂದಿನ್ ತಿಂಗ್ಳ್ ಎಕ್ಸಾಮ್ ಆದ್ಮೇಲೆ. ಹೋಗ್ಬೇಕ್ ಅನ್ಕೊಂಡಿದ್ದೀವಿ ಇನ್ನು ಅದು ಪ್ಲಾನ್ ಮಾಡ್ತಿದ್ದೀವಿ.
ಹ್ಮ್ ಲಾಸಿಗ್ ಫೈನಲ್ ಎಕ್ಸಿಕ್ಯೂಟ್ ಆಗುತೊ.
ಹಾ ಆಗುತ್ತೆ. ನಮ್ದು ನಮ್ದು ಫ್ರೆಂಡ್ಸ್ ಗ್ರೂಪ್ ದೊಡ್ಡದಿದೆ ಹ.
ಎಂಜಾಯ್ ಮಾಡ ಬರ್ತೀರ ನೀವು
ಹಾ ಹೌದು ನಾ್ ಫ್ರೆಂಡ್ಸ್ ಜೊತೆ ಇದ್ದಾಗ ಫುಲ್ ಎಂಜಾಯ್ ಮಾಡ್ಿ ಹ
ಹ್ಮ ನಮ್ಗೆ ಇದು ಇನ್ನೋ ಗ್ಯಾಂಗ್ ಏನಲ್ವಾ ಬಟ್ ಹೋಗ್ಬೇಕಂತ ಅನ್ ಕಂದ ಕತ ಅಷ್ಟೇ ಮಹಾರಾಷ್ಟ್ರ ಅಂಬೋಲಿ ಫಾಲ್ಸ್ ಇವೆಲ್ಲಾ ನೋಡಕ
ೇವಾಗಾದ
ಎಲ್ಲ ಹೋಗಿದ್ವಿ ಒಂದಸತ್ ಬಾಗಲ್ಕೋಟ್ ನಲ್ಲಿ ನಮ್ಮ್ ಫ್ರೆಂಡ್ಸ್ ಇದ್ರೆ ಅವ್ರ ಮತ್ತೆ ಅದು ಇನ್ನೊಂದ್ಸತಿ ಹೋಗ್ಬೇಕಕ್ ಅನ್ಸ್ತಿದೆ ಯಾರಾದ್ರೂ ಬಂದೆ ಹಾ ಹೌದು ಚೆನ್ನಾಗಿರ್ತೈತಿ ಅದೊಂದು ನೋಡ್ತಿದೀವಿ ರೀಲ್ಸ್ ನಲ್ಲಿ ಅಂಬಲಿ ಫಾಲ್ಸ್ ಸೈಕ್ ಇರ್ತ ನೋಡಕನು ಹೌದು
ಹ್ಮ್ ಮತ್ತೆ ಎಷ್ಟು ಜನ ಆಗ್ಬೇಕು ಕನ್್ಕೊಂಡಿದ್ರ ಯಾರ್ ಜೊತೆ ಗೆಳೆಯರ ಜೊತೆನಾ ಅಥ್ವಾ
ಗೆಳೆಯರ ಜೊತೆನ ಅವ್ರು ಇನ್ನ ಎಸ್ ಅಂದಿಲ್ಲ ಬಟ್ ಹೋಗೋಣ ಅಂತ ಹೇಳ್ತಿದ್ರ ಅಷ್ಟೇನ್ನ ಕನ್ಫರ್ಮ್ ಇಲ್ಲ
ಹಾ ನಾವು ಗೆಳೆಯರ ಜೊತೆ ಹೋಗ್ಬೇಕು ಅನ್ಕೊಂಡಿದೀವಿ ನಾವು ಒಂದು ಹಾ ಹೌದು ಹಾ ಒಂದ್ ಹದ್ೈ್ು ಜನ ಹೋಗ ಕ ಕ
ಹದ್ಿನೈದು ಜನ ಜಾಸ್ತಿ ನೇ ಇದೆ ಅಲ್ಲಾ
ಹಾ ನಮ ಫ್ರೆಂಡ್ಸ್ ಗ್ರೂಪ್ ದೊಡ್ದಿದೆ ಈ ಪ್ರಕರಣ ಬರ್ತಿದ್ದಾರೆ ಅವರೇ ಎಲ್ಲಾ ಹೇಳ್ತರದು ಹೇಗೆ ಏನು ಹೇಗೆಲ್ಲ ಹೋಗ್ಬೇಕು ಅನ್ನೋದನ್ನ
ಲೈಕ್ ಟೂರ್ ಗೈಡ್ಸ್ ಅವರು
ಹ್ಮ ಅಂದ್ರೆ ಅವ ಎಲ್ಲ ಮೊದಲೇ ಓಡಾಡ
ಓಹೋ ಹೌದು ಹ್ಮ್ ಅವ್ರ ಗೊತ್ತಾಗುತ್ತಲ್ಲಾ ಹೆಂಗ ಹೋಗ್ಬೇಕು ಎಲ್ಲಿ ಅಡ್ಡಾಡಿದ್ರೆ ಯಾವ ಪ್ಲೇಸ್ ನೋಡಕ್ ಆಗುತ್ತೆ
ಎಲ್ಲಿ ಸೇಪು ಎಲ್ಲ ಗೊತ್ತಿರುತ್ತೆ ಅವರಿಗೆ ಕರ್ಕೊಂಡೋಗಬಟ್ಟು ಬರ್ತಾರೆ ಅವ್ರ ಜೊತೆ ಹೋದ್ರೆ ಮನೆಯವ್ರ ಜೊತೆ ಹೋದಾಗೆ ಅನ್ಸುತ್ತೆ ಹಾ ಮತ್ತೆ ನೀವೆಲ್ಲಾದ್ರೂ ಹೋಗಿದ್ರ
ನಾವು ತಿರುಪತಿಗೆ ಹೋಗಿದ್ವಿ ಮತ್ತೆ ಹೋಗ್ಬೇಕು ಭದ್ರಚಲಮ್ಮ ಹ್ಮ್ ನೀವು ಹೋಗಿದ್ರೆ ಇವತ್ತು
ಹಾ ಹೋಗಿದ್ವಿ ನಾವು ನಮ್ಮ ಗೆಳತಿಯರ್ ಜೊತೆ ಹೋಗಿದ್ವಿ ಹಾ ಹಾ ಬೆಟ್ಟ ಹತ್ತಿ ಹೋಗಿದ್ವಿ
ಹೌದು ಯಾವ ಕಡೆ ಹೋಗಿದ್ರು ಶ್ರೀವಾರನ ಇಲ್ಲಂದ ಅಳಪಿರಿ ಅಳಪಿರಿ ಅಲಿಪಿರಿ ಕಡೆ ಇವು ಕಾಡು ಪ್ರಾಣಿಗಳೆಲ್ಲಾ ಇದಾವ
ತುಂಬಾ ಅ ಅಂದ್ರೆ ಜಿಂಕೆಗಳು ಮತ್ತೆ ಇನ್ನ ಏನೇನೋ ಪ್ರಾಣಿಗಳಿದೆ ಅಲ್ಲಿ
ಚೆನ್ನಾಗಿ ಇರ್ತತೆ ಆ ಕಡೆನ ಹೌದು ಬಟ್ ಜಾಸ್ತಿ ಹೊತತ ಒಂತೈತಿ ಎತ್ತಾಗ
ದೊಡ್ಡ ದೊಡ್ಡದು ಅನ್ಸುತ್ತೆ ಆ ಕಡೆ ಬೆಟ್ಟ
ಹೆಂಗಾಯ್ತು ದರ್ಶನ ನಾವ್ ಹೋಗಿದ್ದ ನಾವು ಅಲಪಿರಿಗೆ ಹೋಗಿದ್ದ್ವು ಹ್ಮ್ ಹೌದು ಹಾ ಮತ್ತೆ ನಾವು ಎಲ್ ಇವರು ಜೊತೆ ಹೋಗಿದ್ವಿ
ಹ
ಹ್ಮ್ ಮತ್ತೆ ಪ್ರಸಾದ ತಿರುಪತಿ ಪ್ರಸಾದ ವಿಶ್ವನಾನ ಹ್ಮ್
ವಿ
ಹ್ಮ್ ಹೌದು ಕಂಪಲ್ಸರಿ ಹೋಗಿದ್ರೆ ತಗೋ ಬರ್ಲೇಬೇಕು ಅಷ್ಟ ಸ
ಹ್ಮ್
ಹ್ಮ್ ಮತ್ತೆ ನೀವ್ ಹೇಳ್ಬೇಕು ನಾವು ಮಹಾರಾಷ್ಟ್ರ ಹೋಗ್ಬೇಕ ಅನ್ಕೊಂಡಿದ್ದ ಅಲ್ಲಿ ಫಾಲ್ಸ್ ನೋಡ ಕಾಮವಿಫಾಲಲ್ಸ್ ಈ ಎಲ್ಲ ಅಲ್ಲೊಂದು ಶಿವ ಟೆಂಪಲ್ ಗೆ ಇರ್ತಾ ಇತ್ತು ಬಟ್ ಹೆಸರು ಅಷ್ಟು ಗೊತ್ತಿಲ್ಲ
ಹ್ಮ್
ಚಲೋ ಇರ್ತೈತಿ ಹೋಗಕ್ ಪೀಸ್ ಸಿಕ್ತೈತಿ ಆ ಕಡೆ ಹೋಗಿದ್ರ
ಹೌದು ಆ ನದಿ ಕಡೆ ಮತ್ತೆ ಸಮುದ್ರ ಆತರ ಎಲ್ಲ ಹೋದ್ರೆ ತುಂಬಾ ಚೆನ್ನಾಗ ಅನ್ಸುತ್ತೆ ಮನ್ಸಿಗೂನು ಮತ್ತೆ ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಹೋಗಿದ್ರ
ಫ್ಯಾಮ್ಲಿನ್ ಜೊತೆ ಈ ಕಡೆ ಮಂತ್ರಾಲಯ ಇನ್ನ ತಿರುಪತಿಗೆ ಇದು. ದೇವಸ್ಥಾನದ ಎಲ್ಲ ಎಲಗ ಹೋಗ್ತೀವಿ. ಫ್ಯಾಮಿಲಿ ಜೊತೆ.
ಫಾಮಿ. ಹತ್ರ ಎಲ್ಲಾ ಜಾಸ್ತಿ ದೇವಸ್ಥಾನಗಳಿಗೆ ಹೋಗ್ತೀವಿ.
ಚೆನ್ನಾಗಿ ಇರ್ತೈತೆ. ಹ್ಮ್.
ಮತ್ತೆ.
ಮತ್ತೆ. ಹ್ಮ್ ಮತ್ತೆ ಇವತ್ತು ನೈಟ್ ಊಟ ಏನ್ ಮಾಡ್ತಾರ.
ನಾನ್ ವೆಜ್ ಮಾಡ್ತಾರೆ ಇವತ್ತು.
ಮತ್ತೆ ನೀವ್ ತಿಂತೀರಾ ನಾನ್ ವೆಜ್ಜ್.
ಸ್ಮ ನಿ.
ವೆಜಿಟೇರಿಯನ ನೀವು ಹಾ ನಾನ್ ವೆಜ್ ಜಾಸ್ತಿ ತಿಂತೀವಿ ನಾವು.
ಹೌದಾ ನಿಮ್ಗೇನ್ ಇಷ್ಟ ನೈಸಲ್ಲಿ.
ನನಗ ಚಿಕನ್ ಲಾಲಿಪಾಪ್ ಚಿಕನ್ ಕಬಾಬ್ ಇ ಜಾಸ್ತಿ ಇಷ್ಟ ನನಗ ಬಟ್ ಮಟನ್ ಫಿಶ್ ತಿನ್ನಲ್ಲ ಚಿಕನ್ ಜಾಸ್ತಿ ಮತ್ತೆ ಸೀ ಫುಡ್. ತಿಂತೀನ್ ನಾನು ಜಾಸ್ತಿ.
ಮಾಡಕ್ ಬರತ್ತಾ ಎಲ್ಲ.
ಚ ಇದು ಚಿಕನ್ ಫ್ರೈ ಮಾಡೋವೆೆಲ್ಲ ಬರ್ತಾವ ಅಷ್ಟ ಅಷ್ಟು ಕರೀಸ್ ಏನ್ ಮಾಡಕ್ ಬರಲ್ಲ ಚಿಕನ್ ಸಾರು ಫಿಶ್ ಸಾರು ಇವೆಲ್ಲ ಮಾಡಕಕ್ ಬರಲ್ಲ ಬಟ್. ಚಿಕನ್ ಕಬಾಬು ಚಿಕನ್ ಲಾಲಿಪಾಪು ಆ ಅಷ್ಟ್ ಮಾಡಕ್ ಬರ್ತವ ಎಗ್ಗಾದ್ರೂ ತಿಂತೀರಾ ಇಲ್ಲ ನೀವು.
ಇಲ್ಲ ಎಗ್ ತಿನ್ನಲ್ಲ ನಾವು.
ಸರಿ
ಹಾ ಹೌದು.
ಹು ಓಕೆ.
ನೀವ್ ಎಗ್ ತಿಂತಿರಾ.
ತಿಂತೀವಿ ನಾನ್ ವೆಜೆ ತಿಂತೀವಿ ಇನ ಎಗ್ಗುನು ಅದನ್ನಲ್ ಬರದ್
ಹ ಅಂದ್ರೆ ಎಗ್ ವೆಜ್ಜ್ ಅಲ್ಲ.
ಎಗ್ ವೆಜ್ನು ಅಂತರ ನಾನ್ ವೆಜ್ ಅಂತರ ಇನ್ನು ಗೊತ್
ಹಾ ಅದು ಯಾರು ಹೇಳ್ ತಾನೆ ಇಲ್ಲ ಅದ್ ಕರೆಕ್ಟ್
ಹ ಹೌದ್ ದು ಬಡ್ ಆಲ್ಮೋಸ್ಟು ವೆಜಿಟೇರಿಯನ್ಸ್ ತಿನ್ನಲ್ಲ ಎಗ್.
ಅಂದ್ರೆ ಒಬ್ಬೊಬ್ಬರು ತಿಂತಾರೆ.
ಪರ್ಸನ್ ನಾನ್ ಕೇಳಿದ್ ಪ್ರಕಾರ ಆಲ್ಮೋಸ್ಟ್ ಅವ್ರು ನಾನ್ ವೆಜ್ ಅಂತಾರ ಎಗ್ನು. ತಿನ್ನಲ್ಲ ಎಲ್ಲೋ ಒಂದ್ ಪರ್ಸನ್ ಅಷೆ ತಿನೋದು.
ವೆಜಿಟೇರಿಯನ್ಸ್ ಈಗ್ ಎಲ್ಲಾ ತಿನ್ತಿದಾರೆ.
ಹಾ ಹೌದು. ಮತ್ತೆ ನೀವು ಟ್ರೈ ಮಾಡ್ಬೇಕಿತ್ತು ನಾನ್ ವೆಜ್ ತಿನ್ನೋದು.
ಇಲ್ಲ ಇಂಟ್ರೆಸ್ಟ್ ಇಲ್ಲ ನಂಗೆ ನಮ್ ಫ್ರೆಂಡ್ಸ್ ಎಲ್ಲ ಹೇಳ್ ತಿರ್ತರೆ. ಒಂದ್ಸಲ ಟ್ರೈ ಮಾಡು ಟ್ರೈ ಮಾಡು ಅಂತ.
ಹ ಹೌದು.
ಬೇಡ ಅಂತ ಇ- ತಿನಿ ಯಾವಾಗ್ಲೂ.
ಹ್ಮ್
ಮತ್ತೆ.
ಮತ್ತ ನೀವ್ ಹೇಳ್ಬೇಕು ಇನ್ನೇನು. ಏನ್ ಮಾಡ್ತಿದೀರಿ ಕಾಲೇಜ್ ಲೈಫ್ ಚಲೋ ಇದೆ. ನಾಲೆ ಎಕ್ಸಾಮ್ ಇದೆ ಓದ್ಕೋಬೇಕು ನಿಮಿಗ್ ಏನ್ ಎಕ್ಸಾಮ್ಸ್ ಇಲ್ಲ.
ನಮ್ಗೆ ಮುಂದಿನ್ ತಿಂಗ್ಳ್ ಎಕ್ಸಾಮ್ಸ್. ಈಗ ನೆಕ್ಸ್ಟ್ ವೀಕ್ ಆದೆ ಇಲ್ಲ ಅದ್ರ್ ನೆಕ್ಸ್ಟ್ ವೀಕ್ ಇನ್ ನಲ್ಸಿದೆ ಪ್ರಿಪೇರ್ ಆಗ್ತ ಇದೀನಿ ಹ ಚೆನ್ನಾಗಿದೆ ಹ ಚೆನ ಹ ಚೆನ್ನಾಗಿದೆ ನಿಮ್ ಕಾಲೇಜ್ ಹೇಗ್ ಹ
ಹ ನಮ್ ಕಾಲೇಜು
ಹ್ಮ್ ಅಟೆಂಡೆನ್ಸ್ ಎಲ್ಲಾ ಕೊಡ್ತಾರಾ ನಿಮ್ಗೆ
ಹಾ ಟ್ರೈನ್ ಸ ಎಲ ಹೊರ್ತಾರ ಬತ್ ಈ ಸತಿ ನಾವ್ ಏನ್ ಮಾಡಿವವಿ ಅಡ್ಡಡ್ ಜಾಸ್ತಿ ಆಗೇತಿ ಬಂಕ್ ಮಾಡೋದು ಅದಾಡದ್ದು ಏನಾದ್ರು ಇಷ್ಟ ಆಾಗಿದೆ ಫುಡ್ ನೋಡಿ ತಿನದು ಅದಕ್ಕ ಅಟನ್ಸ್ ಕಡಿಮೆ ಆಗೈತಿ
ಹಾ ಮತ್ತೆ ಫೈನ್ ಕಡಿಸ್ಕೊತಾರೇನೋ
ಅಷ್ಟ ಫೈನ್ ಕಸ್ಕೊಂತಾರ ಇಲ್ಲಾಂದ್ರೆ ಬುಕ್ ಕ ಅಂತಾರ ನಮ್ ಪ್ರಕಾರ ಅದ್ ಕೊಟ್ಟಿದ್ರಲ್ಟೆ ನೆನ್ಸಕ್ತಾರೆ ಇಲ್ಲಂದ ಇಲ್ಲ ಹೌದು
ಮತ್ತೆ ಮ
ಹಾ ಸರಿ ಹಾ ಹ್ಮ್ ಕೆ ಸರಿ ಬಾಯ್